ಪ್ಚ್ ಟಕ್
ಹಲೋ ಟಕ್
ಹಲೋ ಕೇಳಸ್ತಿದಿಯಾ ಆ ನಾನು ಸುಮ್ಮನೆ ಕೂತಿದ್ದೆ ನೀವು ಏನ ಮಾಡ ಇದ್ದೀರಾ
ಊಟ ಮಾಡ್ತಾ ಇದ್ದೆ ಟಕ್
ತ್ತ
ಪ್ಚ್ ಏನಿಲ್ಲ ಆ ತತ ಮೊಟ್ಟೆ
ಮೊಟ್ಟೆ ಮಾಡಿದ್ರಾ ಊಟ ಅನ್ನ ಸಾಂಬಾರ
ಹಾ ಇಲ್ಲ ಮೂ ಮೊಟ್ಟೆ ಮತ್ತು ಅನ್ನ ಅನ್ನದ ಜೋಡಿ ಯಾವ್ದೋ ಪಲ್ಯ ಇತ್ತು
ಹಾ ಹಾ ಹ್ಮ್ ಏನ್ ಪಲ್ಯ ಮಾಡಿದ್ರು
ಹ್ಮ್ ಮತ್ತೆ ಅಂತ ಹೇಳಿದ್ನಲ್ಲ
ಹೊಮಾ
ಹು ಬಾ ಹಾ ಹೌದು ತಾವೇನ್ ಮಾಡಿದ್ರಿ
ಪ್ಚ್ ನಮ್ಮ ಮನೇಲಿ ಅನ್ನ ರಸಮು ಮ ತ ತ್ತೆ ಚಿಕನ್ ಫ್ರೈ ಮಾಡಿದೆ
ಹಾ ಹಾ
ಹೋಗೆ ತಾ ತ್ವಿ
ಏನ್ ಮಾಡ್ತಾ ಇದ್ದೀರಾ
ನಾವು ಸುಮ್ನೆ ಕೂತಿದ್ದ
ಹೌದಾ ಹು ಏನೋ ದೇವ್ರದದಿದ ಕೇಳಿಸತಾಯಿತ್ತಲ್ಲ ಸಾಂಗ್ ಆದ ಕೇಳಿ
ಪ್ಚ್ ಏ ಇಲ್ಲಿ ನಮ್ಮ ಪಾಪು
ಹಾ ನೀಮ್ಮ ಪಾಪು ಹೊಡ್ತಾಯಿತ್ತಾ ಸಾಂಗು
ಹೈ ಪೋ ಟಿವಿಲಿ ಹಾಕೊಂಡವಳೇ
ಪೋ ಹಾ ಹಾ ಹಂಗೆ
ಹುಹ್ಹ್ಹ್
ಹು ಪ್ಚ್ ಪ್ಚ್ ಪ್ಚ್ಲ್ ಮತ್ತೆ ಪ್ಚ್ಲ್ ಕೆಲ್ಸಕ್ಕೆ ಎ ಐ ಕೆಲಸಕ್ಕೆ ಹೋಗಲ್ವ ಹೊರಗಡೆ
ಹು ಹೋ ಎಲ್ಲೂ ಹೋಗಲ್ಲ ಮನೆ
ಹು ಹು ಹಂಗೆ ಮತ್ತೆ ಪ್ರವಾಸಕ್ಕೆ ಎಲ್ಲಿ ಹೋಗಿಲ್ವ
ಎಲ್ಲೂ ಹೋಗಿಲ್ಲ ಹೋಗ್ಬೇಕು
ಹಾ ಹಾ
ಎಲ್ಲಾದ್ರೂ ಹ್ಹ ಹು
ಆಡಿದ್ದೀರಾ
ನಾವು ಎಲ್ಲರು ದೇವಸ್ಥಾನ ತಿರು
ಹು ನಾವು ಕೂಡ ಬರ್ಬೋದಾ
ಹು ಹು ಬನ್ನಿ ಬನ್ನಿ
ಎಲ್ಲಾ ಖರ್ಚ ನಿಮ್ದೇ ನೋಡಿ
ಹು
ಹು ಹಕ್ ಹು
ರಶ್ ಇರುತ್ತಲ್ವಾ ಅಲ್ಲಿ
ಪ್ಚ್ ಹಾ ಹೌದು ಹ್ಹು
ಜನಾ ಜಾಸ್ತಿ ಟಿಕೆಟ್ ಬುಕ್ ಮಾಡ್ಕೊಂಡ್ ಹೋಗ್ಬೇಕ ಏನೋ
ಹು ಹೌದು ಹೌದು
ಹ್ಹು
ಹು ಮತ್ತೆ ಊಟಕ್ಕೆ ಏನ ಸ್ಪೆಷಲ್ ಮಾಡಿದ್ದೀರಾ
ಮತ್ತೆ ತಗಿರಿ ತಗಿರಿ ಹಂಗೆ ಹ ಊಟಕ್ಕೆ ಅನ್ನ ರಸಮ್ ಚಿಕನ್ ಫ್ರೈ ಮಾಡಿದ್ದೆ.
ಇ ಇನ್ ಡೈಲಿ ಅದೇ ಮಾಡ್ತೀರ ದಿನಲುೂ
ಇಲ್ಲ ಇಲ್ಲ ದಿನ ಅದನ್ ಮಾಡಲ್ಲ ಇವತ್ತು ನಮ್ಮ ಮಾಮ ಬಂದಿತ್ತು ಅದಕ್ಕೆ ಮಾಡಿದ್ದೆ ಹ್ಮ
ಹ ಮತ್ತೆ ಸೇ ಏನೆಲ್ಲಾ ಊಟ ಮಾಡ್ತಾ ಇದ್ದೀನಿ
ಹ್ಮ ನಾವು ಪ್ರವಾಸಕ್ಕೆ ಇ ಗೋವಾ ಸೈಡ್ ಎಲ್ಲಾ ಹೋಗ್ಬೇಕು ಅಂತ ಅನ್ಕೊಂಡಿದೀವಿ.
ಏನ್ ಫುಲ್ ಜೋರ ಅನ್ಸುತ್ತೆ
ಹ
ಹ್ಮ ಹ್ಮ್ ಹ್ಮ್ ಹ್ಮ್
ಇಚ್ಚು ಕೊಡಿ
ಕಾರ ಲೋಗೋದ ಅಥವಾ ವಿಮಾನದಲ್ಲ
ಕಾರಲ್ಲಿ
ಹಾ ಹಾ ಹ ಏನ್ ಮನೆಯಲ್ಲಿದೆೆಯ ಕಾರು
ಹ್ಮ ಮನೇಲ್ಲ ಐತೆ ಕಾರ್
ಹಾ ಹಾ ಹ ಬಂದಿಲ್ಲ ಹ್ಮ ಏನ್ ಮಾಡ್ತ ನಾ
ಏ ಇಲ್ಲಿ ಇವಳ ಪಾಪು ಊಟ ಮಾಡದ್ಕಿಂತ ಮುಂಚೆ ಜ್ಯೂಸ್ ತಂದಿದ್ರು ಕುಡಿತೀನಿ ಕುಡಿತೀನಿ ಅಂತ ಅವಳೆ ಅದಕ್ಕೆ
ಯಾವ ಜ್ಯೂಸು
ಜೂ ನಂದಿ ನಂದಿನಿದು ಹಾ ಇಲ್ಲ ಇಲ್ಲ ನಾ ಕುಡಿಯಲ್ಲ
ಯಾವಾಗ ಹೋಗ್ತಾ ಇದ್ದೀಾರ
ಆ
ಯಾವಾಗ ಹೋಗ್ತಾ ಇದ್ದೀರ ಅ
ನಾವವು ಹೋಗ್ಬೇಕು ಹುಡ್ಗರ್ಗ್ ಯಾವಾಗ ರಜೆ ಬರುತ್ತೆ ಅವಾಗ ಹೋಗ್ತೀವಿ ಹ್ಮ್ ಮತ್ತೆ ಇನ್ನೇ ಸಮಾಚಾರ ನೀವು ಹೋಗಿಲ್ಲ ಹುಡುಗರೆಲ್ಲ ತಮಗೆ ಇಷ್ಟವಾಗಿರೋದು ಅದು ಎಲ್ಲಾ ಇಷ್ಟನೇ ಚಪಾತಿ ಜಾಸ್ತಿ ಷ್ಟ ಚಪಾತಿ ಪಲ್ಯ
ಹಾ
ಪಲ್ಯದಲ್ಲಿ ಹ್ಮ ಎಲ್ಲಾ ಮಿಕ್ಸ್ ಎಲ್ಲಾ ತರಕಾರಿ ಕರಿ ಎಲ್ಲಾ ಹಾಕ್ ಮಾಡ್ತಾರಲ್ಲ ಅದು ಜಾಸ್ತಿ ಇಷ್ಟ ಹ್ಮ ತರಕಾರಿ ಎಲ್ಲ ನನಗ್ ತರಕಾರಿಗಳದ್ರ ಜಾಸ್ತಿ ಇಷ್ಟ ಆದ್ರೆ ನಾನ್ ಮಾಡದಕಿಂತ ಬೇರೆಯವ್ರು ಮಾಡಿರೋ ತಿನ್ನೋ ಜಷ್ಟ
ಹಾ ಹಾ
ಅಂದ್ರೆ ನಮ ನಾನ್ ಚನ್ನ ನಾನ್ ತುಂಬಾ ಚೆನ್ನಾಗ್ ಮಾಡ್ತೀನಿ ಆದ್ರೆ ಆಹ ಇವಾಗ ನಾವ್ ಮಾಡಿರೋದ್ಕಿಂತ ಹ ಈಗ ಈಗ ಯಾರ್ಗಾದ್ರೂ ಸರಿ ಈಗ ನಾವ್ ಅಡ್ಗೆ ಮಾಡಿರೋದ್ಕಿಂತ ಬೇರೆಯವ್ರ ಅಡ್ಗೆ ಮಾಡಿ ನಾವ್ ಹದ್ನೇ ಸ್ಮೆಲ್ ಕುಡಿದ ಕುಡಿದ ಕುಡು ಬೇಜಾರಾಗ್ಬಿಟ್ಟಿತ್ತಲ್ಲ ಈಗ ನಾವೆಲ್ಲಾರೂ ಹ ಬೇರೆವ ಒಟ್ಟ ತುಂಬಾ ಊಟ ಮಾಡ್ತಾರೆ ಆಲ್ಮೋಸ್ಟ್ ನನ್ಗಿಂತ ಎಲ್ಲಾ ಹೆಂಗಸ್ರು ಹಂಗೆ ಅಂತ ಅನ್ಕೊಂಡಿದೀವಿ.
ಹಾ ಹಾ
ಹಾ ಹಾ
ನಮ್ಗೂ ಕೂಡ ಹಂಗೆ ಅನ್ಸುತ್ತೆ ಮನೆಯಲ್ಲಿ ಹೌದೌದು ಮನೇೆಯಲ್ಲಿ ಮಾಡಿದ್ ಇರ್ತರಲ್ಲ ಅದು ತಿಂದು ತಿಂದು ಹಂಗೆ ಅನ್ಸುತ್ತೆ ಮತ್ತ ಬೇರವರು ಮಾಡಿದಾರ ರುಚಿನೇ ಬೇರೆ ಆಗ್ತತಿ ಅದು. ಹ್ಮ್ ರ
ಚೆನ್ನಾಗಿರುತ್ತೆ
ಮತ್ತೆ ಏನ್ ಮಾಡ್ತಾ ಇದ್ದೀರಾ.
ನಾವು ಈಗ ಮಕ್ಳಿಗೆ ಊಟ ಹಾಕೊಳ್ಳೋಣ ಅಂತ
ಹಾ
ಊಟ ಹಾಕೊಳ್ಳೋಣ ಅಂತ ರೆಡಿ ಮಾಡ್ತಾ ಇದ್ದೀನಿ.
ಹ
ಅವ್ರಿಗ್ ತಿನ್ನಿಸಬೇಕು.
ಹ್ಮ್
ತಿನ್ಸ್ಬೇಕು ಅದಕ್ಕೆ
ಮತ್ತೆ ತಮ್ಗೆ ಇಷ್ಟವಾದ ಆಟ ಯಾವುದು.
ನನಗೆ ಶಟಲ್ ಕಾಕ್ ಇಷ್ಟ ಜಾಸ್ತಿ ಶಟಲ್ ಬ್ಯಾಟು
ಶೇಟ್ಟಲ್ ಬ್ಯಾಟ
ಹಾ ಅದೆ ಇಷ್ಟ ಜಾಸ್ತಿ ಹ ಹ ಇವಾಗ್ಲೇ ಯಾವಾಗ್ಲೆಲ್ಲ ಟೈಮ್ ಟೈಮ್ ಸಿಕಾಗ ಆಡ್ತಾ ಇರ್ತೀನಿ ಅಂದ್ರೆ ಮುಂದೆ ಆಡೋ ಹ್ಮ
ಹಾ ಹಾ ಹಾ
ಹ್ಮ ನನ್ಗೇನ್ ಏನ್ ವಯಸ್ಸ ಆಗಿರೋರ ಅಷ್ಟೇಏನ್ ಏಜ್ ಆಗಿಲ್ಲ.
ಹಾ
ಅ ಅ ಹಾತರಿ
ನಮ್ಗೆಲ್ಲ ಚಿಕ್ಕ ವಯಸ್ಸಗೆ ಮದ್ವೆ ಆಯ್ತು. ಆಯ್ತ ಆಯ್ತು ಹೌದು ಹ ಚಿಕ್ಕ ವಯಸ್ಗೆ ಆವಾಗ್ಲೇ ಮದ್ವೆ ಆಗಿತ್ತು. ಹ್ಮ್ ನಮ್ದು ಹೆಟಿನ್ಗೆಲ್ಲಾ ಆಗ್ಬುತು
ನಿಜವಾಗಲೂ ಹ್ಮ್ ಹ ಹಗೆ
ಹ್ಮ್
ಮತ್ ಬೆಳಗ್ಗೆಯಿಂದ ಏನೇನ್ ಮಾಡಿದ್ರಿ ಹೇಳಿ
ಇವತ್ತು ಬೆಳಿಗ್ಗೆ ಹುಡುಗರ್ನೆಲ್ಲ ಇವತ್ ರಜೆ ಇತ್ತಲ್ವಾ ಮಕ್ಳನ್ನೆಲ್ಲಾ ಕರ್ಕೊಂಡಿ ಇಲ್ಲೇ ನಮ್ಮ್ ಮನೆ ಹತ್ರ ಮಾಲ್ಕ್ ಕರ್ಕೊಂಡ್ ಹೋಗಿದ್ದೆ ಕರ್ಕೊಂಡ್ ಹೋಗಿ ಆಟ ಆಡಿಸಸ್ಕೊಂಡು ಅಲ್ಲೇ ಏನಾದ್ರು ಚಾರ್ಟ್ಸ್ ಏನಾದ್ರು ತಿನ್ಕೊಂಡು ಮನೆಗ್ ಬಂದು ಮನೆಗ್ ಬಂದಿ ಹುಡುಗ್ರಿಗ್ ಒಂದ ಸ್ವಲ್ಪ ಚಿಕನ್ ತಗೊ ಬಂದು ಫ್ರೈ ಮಾಡಿ ರಸಮ ಮಾಡಿ ಅನ್ನ ಮಾಡ್ಕೊಟ್ಟೆ ತಿಂದ್ರು ಆಮೇಲೆ ಟುಶನ್ಗ್ ಹೋದ್ರು ಆಮೇಲೆ ಟ್ಯೂಶನ್ ನಿಂದ ಬಂದು ಕ್ರಿಕೆಟ್ ಆಡಕ್ ಹೋದ ಎಲ್ಲಾ ಹಂಗಂಗೆ ಆಯ್ತು. ದಿನ ಕಳಿತು ಹಾ ನೀವು ಅವನು ಕ್ರಿಕೆಟ್ ಆಡಕ್ ಹೋಗಿದ್ದ ಮಗ ಏಳು ಇಲ್ಲೇ ಮನೇೆಯಲ್ಲಿ ಆಟಾಡ ಆಟಾಡ್ುತ್ತಾಳೆ ಚಿಕ್ಕಾಳ ನಾವು ಹಿಂಗೆ ಅವ್ರ ನೋಡ್ಕೊಂಡ್ ಕೂತಿರ್ತೇವಿ
ಹಾ ಹಾ ಹಗೆ
ಅವ್ರ ಏನ್
ಹ್ಮ ಹ್ಮ ಹ್ಮ ಹ್ಮ ಹ್ಮ್ ಮತ್ತೆ ಮಧ್ಯಾಹ್ನ ಏನ್ ಮಾಡಿದ್ರು ಊಟ
ಮಧ್ಯಾಹ್ನ ಏನು ಅದೇ ಮಾಮೂಲಿ ಅನ್ನ ರಸಯ ಮಾಡಿದ್ನಲ್ಲ ಅದೇ ಇವಾಗ ರಾತ್ರಿಗೂ ಊಟಕ್ಕೆ ಅವರು ಬಂದ ಇದ ಮ ಹುಡ್ಗೂರು ಇದ್ರೆ ಬಿಸಿನೇ
ಹ್ಮ ಹ್ಮ್ ಹ್ಮ್ ನಮ್ಗೆ ಏನ ಅಂತಾರ ಅವರು
ಅವಳು ಜ್ಯೂಸ್ ಕುಡಿಬೇಡ ಅಂದ್ರು ಕುಡಿತ ಅವಳೇ ಇವಾಗ ಕುಡುದ್ ಬಿಡ್ತಾಳೆ ಆಮೇಲೆ ಊಟ ಮಾಡಲ್ಲ ಆವಾಗ ಒಡಸ್ಕೊಂತಾಳೆ
ಹೊಡಿತೀರಾ
ಹ್ಮ ಇವು ಅವ್ರ ಹೊಡದ್ರನೆೇ ಬದಿಕ್ಕಲ್ಲ ತಪ್ಪೇನಲ್ಲ ನಿಮ್ಮಮ್ಮ ನಿಮ್ಗ ಹೊಡ್ದಿರ್ಲಿಲ್ವಾ ಆತರ ಇವ್ನ್ ಅಷ್ಟು ನೀವ್ ಅನ್ಕೊಂಡರ ಅಷ್ಟೇನ್ ಇಮ್ಯಾಜಿನ್ ಅಲ್ ಹೊಡೆಯಲ್ಲ
ಹಾ ಹಾ ಹಾ ಎಲ್ಲಾ ಡೌಗಳಷ್ಟೇ
ಏನಿಲ್ಲ ಆತ ತರ್ರೆ ಸುಮ್ನೆ ಎದರ್ಸೋದು ಹೊಡತಿ ನೋಡಿ ಇವಾಗ ಸುಮ್ನೆ ಇರೋ ಹಂಗೆ ಹಿಂಗೆ ಈ ಟೈಮ್ಲ್ಲಿ ಕುಡುದ್ ಬಿಡ್ತಾರೆ ಜ್ಯೋಸ್ ಯಾರ ರಿಲೇಷನ್ ್ಣ ನಮ್ ನೆಂಟರು ಬಂದಿದ್ರು ನಾವೇನ್ ಆತರ ಎಲ್ಲ ಕೊಡ್ಸಲ್ಲ ಜಾಸ್ತಿ ಫ್ರೂಟ್ಸ್ ಹಣ್ಣುಗಳು ಜಾಸ್ತಿ ಏ ಆ ಹಾ ಅವರು ತಂದಿದ್ರ ಇವಾಗ ಅವಳು ಕುಡುದ್ ಬಿಟ್ಲು ಇನ್ ನಾಳಕೆ ಅವ್ರು ಅಂದ್ಮೇಲೆ ನಮ್ಮಅಮ್ಮ ನಮ ಕೊಡಲ್ಲ ಯಾರ್ಗಾರು ಕೊಟ್ಬಿಡ್ತಾರೆ ಅಂತ ಈಗ್ಲೇ ಕುಳ್ದ್ ಮುಗಿಸಬಿಟ್ರೆ ಅವ್ರ ಮುಂದೇನು ಹೊಡಿಯಲ್ಲ ಹ ಮಂದೆ ಅದ ಹೇಳಲ್ಲ
ಹ ಇವ ಸಪ್ರೇಟ್ ಕರ್ಕೊಂಡ್ ಬಂದು ಬಾರಮ್ಮ ಬ ಬಳಗಡೆ ಬಾ ಹಾ ಸ ಮಟ ಹಾ ಹ ಹಗೆ ಹ್ಮಕ್ಷ ಮತ್ತೆ್ಮ ಚಿಕನ್ ತಿಂದಿದ್ದೀರಾ ನೀವು ಯಾವಾಗಾದ್ರೂ
ನಾನನ್ ಯಾವಾಗ್ಲೂ ಚಿಕನ್ ತಿಂತೀನಿ ಚಿಕನ್ ಸರಿ ಇಷ್ಟವಾಗಿರ ಹಾ ಮಾಡ್ತೀನಿ ಚಿಕನ್ ಎಲ್ಲ ಚಿಕನ್ನು ಎಲ್ಲ ಮಾಡ್ತೀನಿ ಬಿರಿಯಾನಿ ಹ ಅದು ದೊಡ್ ಡ ಲೀಸ್ ಲೀಸ್ಟ್ ದೊಡ್ಡದು
ಹ ಹಗೆ
ಚಿಕನ್ ರೈ ಚಿಕನ್ ಮಸಾಲ ಲಾಲಿಪಾಪ್ ಚಿಕಂದು
ಹ್ಮ್ ಓ ಅಷ್ಟೊಂದೆಲ್ಲ ಮಾಡ್ತೀರ
ಬಿರಿಯಾನಿ ಎಲ್ಲಾ ಮಾಡ್ತೀವಿ ನಿಮ್ ಜೊತೆ ಮಾತಾಡಿ ಖುಷಿ ಆಯ್ತು
ಹ್ಮ್ ಸರಿ ಬಿಡಿ ಮತ್ತೆ ಅಸ್ತೇನೆ ಹ್ಮ್ ಸರಿ ಧನ್ಯವಾದಗಳು